ನಿತೀಶ ವಿನೋದನ ಇರ್ಲಿಕ್ಕ ಹೊರಗ ಬ ಲ್ಲ ನೀನ್ಿದ್ರ ನೀ ಎ ಮುಂಬೈ ಕರ್ಕೊಂಡ್ ಕರ್ಕೊಂಡ್ ಬರಕ್ ಹೊಂಟರಿ ಅಪ್ಪ ನಿಗೆ ಬರಲ್ಲ ಬರಲ್ಲ
ಐದ್ ಸಾವಿರ ಮಾಡಿ ರೆಡಿ ಮಾಡ್ತಾನ ಈಗ
ದುಡ್ಡು ಮ್ಯಾಟ್ರ ಆಗಲ್ಲಿ ದೋಸ್ತಿ ಮ್ಯಾಟ್ರ ಆಗತ್ನಿ ಎಕ್ಕೆೈತೆ ಇನ್ನೊಬ್ಬರು ಬಂದ ಇನ್ನೊಬರ ಬಿಟ್ಟ ಬಿಟ್ಟ ಪಡಲ್ಲ
ಹ
ಅಬರ ಬಂದಲನ ಅಬರ ಬಿಟ್ಕೊಡದಂಗೈತ ನೀನ್ ನಡತ ಪಾಯನಾಗ ಸಾವಿರ ಮಂದಿ ಇದಿದಾರ ದೋಸ್ತರು ನನ್್ಗೆ ಯಾರಲ್ಲ ಹ
ನೋಡ ಅವರು
ಅದ್ರ ಬೆಂಗ್ಳೂರು ಬೆಂಗಳೂರ್ ದೋಸ್ತರು ನಿಮ್ಗೆಲ್ಲಾ ಈ ಕಾಸ್ಟ್ಲಿ ಕಾಸ್ಟ್ಲಿ ದೋಸ್ತರ್ ಮಾಡ್ಬಿಟ್ರಿ ಈ ಬಡ್ರ ದೋಸ್ತಾನ ಎಲ್ಲ ಯಾವಾಗ ಹ ಸಾಯಾ ಟೈಮಿಗೆ ಅಷ್ಟೇ ನೆನಪ ಮಾಡಿಕ್ಯ್ರೀ
ಇಂದು ಅಂದ್ರೆ
ನಿಜ ಮತ್ತೆ ಎಲ್ಲ ರಿಚ್ ರಿಚ್ ಕಾಸ್ಟ್ಲಿ ಕಾಸ್ಟ್ಲಿ ಫ್ರೆಂಡ್ಸ್ ಇರೋಕ್ ಮುಂಚೆ ನಾ ಆ ತರ ಮಾಡಡಕೊಂಡಿಲ್ಲಪ್ಪ ಅವನ್ ಕಷ್ಟಕ್ಕಾವಕ್ ಪ್ರೆಂಡಸು
ನಾೇನ್ ಮಾಡ್ಕೊಂಡಿದ್ದೀನ
ನೀ ಅಂತಾರನೆ ಮಾಡಕಂತೀನಿ ನೋಡಿ ನೋಡಿ ಹುಡ್ಕ್ಯಾ ಹುಡ್ಕ್ಯಾ ಅಡ್ಗ
ಹೌಡ ಯಾರು ಇಳಪ
ಎಲ್ಲದರ ಪಾಯನ ಮೊದ್ಲಿಂದಾನೇ ಅದಾರೆ ಎಲ್ಲಾ ಸ್ಕೂಲಿಂದ ಕಾಲೇಜಿಂದ ಡಿಗ್ರಿಯಿಂದ
ಹತ್ತು ರೂಪಾಯಿ ಹಾಕಲ್ಲ ಅವರು
ಆಕ ಆಕಾರ ರ ಈ ಶಬ್ದ
ನನಗೆ ಕೇಳ್ತದ ಸ ಮಕ್ಕಳು
ಹ್ಮ
ಮತ್ ರೀತಿ ಕಾಸ್ಟ್ಲಿ ಪಡಸ
ಎಲ್ಲಾ ನನ್ಗೆ ಎಲ್ಲಾ ನೀನೇ ಹಾಕ್ತ ಅವಗ ಎಲ್ರಿ ನನ್ಕ ಹಾಕ್ಸಲ್ತಿದಿ ಏನ್ ಹಾಕ್ತಿದಿ ನಮ್ಮನ್ನೋಡಪ್ಪ ಪತ ಅಂದ
ಇಂತಬ್ಬಲ್ಲೇ ಮಾತಾಡ್ತೀನಿ
ಹ್ಮ ರೊಕ್ಕ ಹಾಕಂದ್ರೆ ಯಾರ ಹಕಲ್ಲ
ಹ್ಮ
ಇೇ ನ ಅರ್ಜೆಂಟ್ ಐತಿ ಅಂದ್ರೆ ಆ ನಾನನ್ ಜೀವನ ಕೊಡತ ನನ್ ಶಂಟ ರೊಕ್ಕ ಹಾಕಲ್ಲ ಅಷ್ಟೇ
ಹ್ಮ ನಾನು ಅಷ್ಟ
ಅರ್ಜೆಂಟಂದ್ರ ಜೀವ ಬೇಕಾರ್ ಕೊಡ್ತನಿ ಗುಡ್ಮತ್
ಅವ್ರ ಅಲ್ಲ ನಿನ್ ಜೀವ ತಗೋೊಂಡ ಏನ್ ಮಾಡ್ತಾರ ಅವರು ಇ ಬ ಅವಿಗೆ
ದುಡ್ ಇದ್ದ್ರೆ ಮನುಷ್ಯ ವ್ಯಾಲ್ಯೂ ಇನೇ ವ್ಯಾಲ್ಯೂ ಕೊಡಲ್ಲಿ ದುಡ್ಡು ಐವತ್ತು ರೂಪಾಯಿ ಆಗ್ಲೆ ಐವತ್ ರೂಪಾಯಿ ಹಾಕ್ಲಿ ಐವತ್ ರೂಪಾಯಿ ಇಲ್ಲ ಅಂದಂದ್ರ ಏ ನನ್ ತು ಸುಲಾಮ ಆಾಕ್
ನದ್ ಮಾಡ ಚಕ್ಕನ್ ಮಾಡ ಹ ಸರ್ದೇಲ್ಲ
ಚಿಕನ್ ಮಾಡದ ಅಂದ ಸು್ ಒ್ ಮಾತಿಗ್ ಅನಂಗ ಅಂದನ್ೇ ಮಏನ್ ಅನಕ್ ಬರ್ಲ ಹಂಗ ಗ್ಬಾರತ ಮತ್ತ ಅಂಗಗೆ ಅನ್ಬೇಕಕ್ಲ್ಲ ಅಂದಿನಂತಂದ
ನಂದಿರಲ್ಲ ನೀನ್ ಸೇರ್ಸ ಹೇಳಿ
ಹ್ಮ್ ಅಂದಿರ್ಲ್ಲ ದನಿಸ ಅದು
ನ ನಣ ತರ
ಹ್ಮ್ ಭಾರಿ ಮತ್ತ ಚಿಕನ್ ಏನೋ ಮರ ಏನ್ ದೊಡ್ ಚಿಕನ್ ಏನ ಅಂತ ಬಂಗ ಅಂತ ನಾನ್ ಚಿಕನ್ ಒಂದ ಒ ನೂರು ರೂಪಾಯಿ ಕೊಟ್ರೆ ಚಿಕನ್ ಬರ್ತದ
ಮತ
ಮಾನ್ಯಮ್ಮ ಚಿಕನ್ ಸಂಬಂಧ ದೊಡ್ಡ ಜಗಳಬಟ್ಟ ನಂಟ
ಯಾರು
ಯಾರ ಯಾರಗ ಸರಿ ಕೆಲ್ರುಂಗ
ಎ
ಹಾ ಚಿಕನ್ ಮಾಡಿ ಯಾರ ಕೇಳ್ದ ಹೇಳ್ದಂಟ ಚಿಕನ್ ತಂದಬಿಟ್ರ
ಯಾರು
ಯಾರುಂದ್ರ ಶಟ
ಯಾರೇನಾರರು ಹೇಳ ಸ್ದನ ಗಣೇಶ
ಯಾರ ಏನ ಅಂತಿಲ್ಲ ಐನ ಅನ್ನ ಕತ್ತಲ್ಲ ಅದ
ಕೇಳ್ತೀನಿ ತಡಿ
ಏನ್ ಹೇಳಸಂಟ್ರ ನೀನ್
ಬೆಲ್ಲಿಗೆ ನಿ ಹಳ ಮಾಡಿದ್ದೀರ ಅಂತ ಚಿಕ್ಕನ್ ಮಾಡಿ
ಏನು ಮಾಡಿ ಲೋಮರಾಯ
ಹತ್ತೆ
ಏನೋ ಅನ್ನ ಕತಿಲ್ಲಂಟ ಯಾರೇ ಹೇಳಿಲ್ಲಲ್ ಚಿಕನ್ ತರೋದನ ಹೇಳಿಲ್ಲ ಮಾಡದನ ಹೇಳಿಲ್ಲ
ಹು
ಅದಕ್ಕ ಮತ್ತೊಂದು ಸ್ವಲ್ಪ ವಿದಾಯ ಪಟ್ಟದ ಸಮಸ್ಯೆ
ಹ
ಯಾರ ಏನ್ ಹೇಳ್ಬಿಟ್ಟು ಮಾಡಲ್ವ ಮರ ಏನಾಗೈತಿ ನನಗೆ ಗೊತ್ತಾಗತದು ಏನ ಹಮ್ಮದ ಮಾಡನ ಪಚಾವ ಹಾ ಬಹ ವರ್ ಸರ ಬಹ ವರ್ಷ ದಂಗ ಇಲ್ಲ ಹೊತ
ಒಂದು ಆಪ್ರಂಡ ತಿ ನೋಡು ಅದಡೆಲ್ಲ ಕಮ್ಮಕ್ ಸಿಗುತ್ತೆ ಪಿಜಝಾ ಮರಿದೋಡೆಲ್ಲ
ಯಾವದು
ದು
ಹಾ
ರೋಯಿಂಗ್ ಅಂತ ಹೊಡಿ ಬರುತ್ತೆ ಬರ್ಗರ್ ಅಲ್ಲ ಹೋಗ್ಬಿಟ್ಟ ಚಿಕನ್
ತೂ ಇನ್ನ
ಟೂಯಿಂಗ್
ಏನ ಮಾಯಿ ತಳ ನಾನು ಅದು ಸ್ಪಿಲಿಂಗ್ ಕ
ಆಳಜನ್ನೋಡ
ಟಿ ಒ ಐ ಎಚ್ ಇ ಇದ್ರಾಗ ಪಿಂಕ್ ಕಲರ್ ಐತಲ್ಲ ಅದ ಗ್ರೀನ್ ಪಿಂಕ್ ಆಯ್ತಾ ಅಲ್ಲ ಅಲೆ ಬರ್ತಾ ಇಲ್ಲಿಗೆ ನಮ್ಮ ನಮ್ ರೂಮಿಗೆ ಬರ್ತಾ ಆ ಅಲ್ಲಾ ಪ್ರತಿ ಸಲ ಆರ್ಡರ್ ಮಾಡಿದ್ರನು ಹತ್ ರೂಪಾಯಿ ಹೆಂಗ ಅನ ಹಂಗಿದ್ರೆ ಅದ್ರಲೇ ಆರ್ಡರ್ ಮಾಡ್ತಾರ ಈಗ ಏನ್ರ ಇದು ಮಾಡದ ಇದ್ದೇಏನ ಏನಂತಾರಲದು ಅಲ್ಲ ಫಸ್ಟ್ ಫಸ್ಟ್ನ ಸರ್ ಆರ್ಡರ್ ಮಾಡಿದ್ ಅಷ್ಟೇನು ಯಾವಾಗ ಆರ್ಡರ್ ಮಾಡಿದ್ ಅಷ್ಟೇ
ಹ
ಯಾವ ಮಾಡುದ್ರಷ್ಟೆ
ಆಡಿ ಪಜ
ಇಷ್ಟು ತೊಂಬತ್ತ
ಐವತ್ತು ರೂಪಾಯಿ ಪಿಜಾಲ್ವಾ ಐವತ್ತು ರೂಪಾಯಿ ಪಿಜಾ ಮೂವತ್ತೈದು ರೂಪಾಯಿ ಇದು ಡೆಲಿವರಿ ಚಾರ್ಜ್
ಮತ್ತೇನ್ ಸುಂಟ ಎಲ್ಲಾ ಒಂದೇ ಆಯ್ತಿಲ್ಲ ಅಲ್ಲಿ ಒಂಬತ್ತು ರೂಪಾಯಿ ಬರ್ಗಾರ ಇಂಡಗೆಕ್ಲಿ ಅದು ಒಂಬತ್ತು ರೂಪಾಯಿ ಬರ್ಗಾರ್
ಅಲ್ಲ ಕಮ್ಮಿ ತೋರ್ಸಕ್ ನಡ ಎಲ್ಲ
ಈಗ ಆರ್ಡರ್ ಮಾಡ್ರ ಬರ್ದ ಒನ್ ಒಂಬತ್ತು ರೂಪಾಯಿ ಒಂಬತ್ತು ರೂಪಾಯಿ ಬರ್ಗರರ್
ಒಂಬತ್ತು ರೂಪಾಯಿದು ಇಲ್ಲ ನಲ್ವತ್ತು ಐವತ್ತು ಅದ್ರ ಮೇಲೆ ಹೊತ್ತ ಲೇ ಕಡಿಮೆ ತೋರಿಸುತ್ತೆ
ಜಾಸ್ತಿ ಆಗತ್ತ ನ
ಐವತ್ತು ನಲವತ್ತು
ಹ್ಮ ಹು ಒಂಬತ್ತು ನಲವತ್ತುಒಂಬತ್ತು ರೂಪಾಯಿ ಲಿಯದುಕ್ಕಾ ಐವತ್ತೆಂಟ ರೂಪಾಯಿ ಬರ್ಗರ್ ಪೀಜಾ
ಪೀಜಾ ಐವತ್ತು ರೂಪಾಯಿ
ನೂರು ರೂಪಾಯಿ ಅಥವಾ ನಿಮ್ಮ ಪೀಜಾ ಇದ್ರಾಗಲ್ಲ
ಹಾ
ಅಂಡರ್ ನೈನ್ಟಿ ನೈನ್
ಅಂಡರ್ ನೈನ್ಟಿ ನೈನ್
ಅಂತ ವಡಿ ಕಮ್ಮಿ ಕೊಡುತೇ
ಅಂಡರ್ ನೈಂಟಿ ನೈನ್ ಅಂಡರ್ ನೈನ್ಟಿ ನೈನ್ ಏನು ಬರತು
ತಗದವರ ತಗದವರ
ಫಿಫ್ಟಿ ನೈನ್ ರುಪೀಸ್ ಯಾವ್ದ ಕೆ ಎಫ್ ಸಿ ಸಿಕಂಬರ್ತನ್ನ
ಕೆ ಎಫ್ ಸಿ ಲಿ ಲೇಟ್ ಆಯ್ತ ಈಗ ಓಪನ್ ಆಗಲ್ಲ ಹನ್ನೆರಡು ಗಂಟೆ ಆಗೈತೆ ಕೆ ಎಫ್ ಸಿ ಇವಾಗೆಲ್ಲ್ ಮಾಡ್ತಾರೆ
ಹ್ಮ್ ಹ್ಮ್ ಸಾ ದುಡ್ಡ್ ಬಂದಂದ್ರ ಮತ್ತೆ ಆಡ್ರನ್ನ ಮಾಡು ಅನ್ನೋದು ಒಂದ ಒಂದ್ ಸ್ವಲ್ಪ
ನನಗ್ ಬಂದಿಲ್ವೋ ಯಾವ್ದು ಟಾಸ್ಕು ಕೊಟ್ಟಿಲ್ಲ ಹ್ಮ್
ಅಲ್ಲ ಎರಡು ಮೂರು ಆರ್ಡರ್ ಮಾಡಿದ್ರ ಏನ್ ಆಫರ್ ಸಿಗತ್ತಾ
ಏನ್ ಆಫರು
ಏ ಎಪ್ಪತ್ತ್ನಾಕ್ ರೂಪಾಯಿ ತೋರ್ಸಕತ್ತದ ಪಿಜ್ಜಾ
ಎರಡೇ ಮಾಡಕ್ಕಾಗದು
ಎರಡೆ ಮಾಡಕ್ಕಾಗದು
ಹ್ಮ ಅಂಥವರಿಗೆ ಎರಡೇ
ಆಫರ್ ಏನ ಆಫರ್
ಆಫರ್ ಇರುತ್ತಲ್ಲ ಎರಡೇ ಮಾಡಕ್ಕಾಗದು
ಅಲ್ಲ ಅದ್ರಾಗ ಏನಾದ್ರ ಆಫರ್ ಹಿಂಗ ವೋಚರ್ ಗೀಚರ್ ಕೊಟ್ರೆನ್ ಹೌದಲ್ಲೇ ಅಪ್ಪ ಹೆಂಗ ರೇಕದ
ಲೇಟ್ ಆಯ್ತಪ್ಪ ಟಾಸ್ಕ್
ಸೇವುಡ್ ನೂರು ರೂಪಾಯಿ ನೂರ ಐವತ್ತೈದು ರೂಪಾಯಿಗ್ ಎರಡು ಪಿಜಾ ಅಂತ ಹ್ಮ
ಅರ್ದ್ ತಾಸ್ ಮಾಡ್ತೆನ
ವಿನೋದಗ್ ವಿನಂತಾಗ ದುಡ್ಡದಾವಲ್ಲ ಬರಬರಿ ಓಕೆ ಐವತ್ತು ರೂಪಾಯಿದಾಗ ಯಾವ್ದ್ ಪೀಸೆ ಕಾಣಾವಲ್ಲ ಅದೇಂತೀ ನಾನು
ತಕ್ರೋಡು
ತಗದಾಂಗೆ
ಅಚ್ಯುತಾ
ಹಾ
ಹನ್ನೆರಡು ಗಂಟೆಗೆ ಏನೋ ಮಾಡಿದ್ದೆ
ಹ್ಮ್ ಹ್ಮ್ ನಾನ್ ನಾಳೆ ಕೊಡ್ತಾರನ್ ಮತ್ತ ಅಲೆೇ
ಏನ್ ಮಾಡ
ಅ ನಾಳೆ ಮತ್ತ್ ಕೊಡ್ತಾರ ಐದ್ ಐವತ್ತ್ ರೂಪಾಯ್ದು ಹ್ಮ
ಹಾಸ್ ಜಾಸ್ತಿ ಕೂಟ್ಟಿದ್ರಿ
ಹಾ
ಟಮೋಟೋ ಸಾಸ್ ಜಾಸ್ತಿ ಕೊಟ್ಟಿದ್ರಿ ಪಿಜ್ಜಾ ಚಿಕ್ಕ್ ಡಬ್ಬದಲ್ಲಾಕ್ ಕಳ್ಸ್ಬಿಡು
ಹ್ಮ ಹ್ಮ್
ಟೈಮ್ ಆಯ್ತಲ್ಲ ಆಯ್ತು
ಹ್ಮ
ಅಲ್ನೋಡು
ಹಾ ಮತ್ ಮಾಡ್ಲ